ಹಲೋ.
ಹಲೋ. ಕೇೇಳಸ್ತಿದ್ಯಮ್ಮ.
ಹಾ ಕೇೇಳಸ್ತಿದೆ ಅಕ್ಕ ನಿಮ್ ಕೇೇಳಿಸತೀರಿನಾ.
ಹಾ ಕೇಳಿಸ್ತಿದೆಮ್ಮ ಇಲ್ಲಿ ಸ್ವಲ್ಪ. ವೈಫೈ ಪ್ರಾಬ್ಲಮ್ ಇದೆ ಅದಕ್ಕೋಸ್.
ಷ್.. ಹೌದಾ ಸರಿ ಅಕ್ಕ ಇವಾಗ ಓಕೆ ಅಲ್ವಾ ಕೇಳ್ತಿದೆ ಅಲ್ವಾ ನಿಮ್ಗೆ.
ಹ ಈ ಕೇಳಿಸ್ತಾ ಇದೆ ಕೇಳಿಸತಾ ಇದೆ ನಾನ್ ಮಾತಾಡ್ತಿರೋದ ಕೇಳಿಸತಿದ್ಯಾ.
ಹಾ ಕೇಳ್ತಿದೆ ಅಕ್ಕ. ಮತ್ತೆ.
ಏನ್ ಮಾಡ್ತಾ ಇದ ಇದ್ಯಮ್ಮ.
ನಾನು ನೇ ಇಲಕ್ಕ ಸುಮ್ನೆ ಕೂತಿದ್ದೆ ನೀವು.
ಹ್ಮ್ ನಂದು ಇವಾಗ ಟಿಫನ್ ಆಯ್ತುಮ್ಮ ಟಿಫನ್ ಮಾಡಿ ಕುತ್ಕೊಂಡಿದ್ದೆ.
ಹೌದಾ ಏನ್ ಸ್ಪೆಷಲ್ ಆಕ ಇವತ್ತು.
ಏನ್ ಸ್ಪೆಷಲ್ ಮಾ ನಮ್ ಕಡೆ ಏನ್ ಸ್ಪೆಷಲ್ ಇಲ್ಲ ಇವ ಟಿಫನ್ ಟೊಮೆಟೊ ಭಾತ್ ಮಾಡಿದ್ದೆ. ಮತ್ತ ಹಾಗೆ ಅಡುಗೆ ಮಾಡ್ಬೇಕು. ಹೌದುಮ್ಮ.
ಹ.
ನೀನೇನ್ ಮಾಡತಿದ್ದೆ ಟಿಫನ್ನು.
ನನ್ ಮಾಡ್ಬೇಕಕ್ಕ ಇನ್ನ ಏನು ಮಾಡಿಲ್ಲ ನಾನು.
ಹೌದಾ.
ಹಾಕ್ಕ ಅದು ಅಡ್ಗೆ ಮಾಡ್ಕೋಬೇಕ ಇನ್ನು ಏನು ಮಾಡ್ಕೊಂಡಿಲ್ಲ.
ಹ್ಮ್. ಟೈಮ್ ಟೈಮ್ ಊಟ ಮಾಡ್ಬೇಕಲ್ಲಾ.
ಅದು ಇವಾಗ ಒಬ್ಳೇ ಇರ್ತಿದೀನಿ ಅಲ್ವಕ ಆಫೀಸ್ಗೂ ಹೋಗ್ತಿಲ್ಲ ಸ ಹಂಗಾಗಿ ಎಲ್ಲಾ ಫುಡ್ ಸೈಕಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ.
ವರ್ಕ್ ಪ್ರೆಷರ್ ಜಾಸ್ತಿ ಇತ್ತಮ್ಮ ನಿನ್ಗೆ.
ಹಾ ಎಚ್ಚತ್ತು ಅಕ.
ವರ್ಕಿಂಗ್ ಅಂದ್ರೆ ಕಷ್ಟಪ ವರ್ಕ್ ಮಾಡ್ಕೊಂಡ.
ಹದು ಹೌದುೋಕಾ. ಅಃ.
ಮತ್ತೆ.
ಅದೇ ಇವಾಗ ನಾವ್ ಅಪ್ಪ ಅಮ್ಮನು ಬರ್ತಿದ್ದಾರೆ ಸ್ವಲ್ಪ ಅವ್ರಿಗೂ ಹಾಸ್ಪಿಟಲ್ ಚೆಕ್ಪ್ ಎಲ್ಲ ತೋರ್ಸ್ಬೇಕು. ಅದಾದ ಆದ್ಮೇಲೆ. ಊಗ್ ಹೋಗೋಣ ಅಂತ ಇದೀವಿ ಒನ್ ಮತ್. ಆ ಟ್ರಿಪ್ ಆತರ ಆ ಬಂದ. ನಿಮಲ್ಲೇ ಮತ್ತೆ ಬೇರೆ ಕಡೆ ನೋಡೋದು.
ಹ್ಮ್ ಹೇಳ್ತಾ ಇದ್ದ ಒನ್ ಮಂತ್ ಟ್ರಿಪ್ ಮಾಡ್ತಾ ಇದ್ದಾಳೆ ಅಂತ
ಹ್ಮ ಹ್ಮ ಹ್ಮ
ನಾನು ಏನಪ್ಪಾ ಇಷ್ಟು ದೊಡ್ಡ ಟ್ರಿಪ್ ಪ್ಪಂದ ಎಲ್ಲ ಫುಲ್ಲ ಟ್ರಿಪ್ ಮಾಡ್ತಾರೆ ಒಂದ್ ಮಂತ್ ಟ್ರಿಪ್ ಅಂತ
ಹಾ ಹೌದು ಅಕ್ಕ ಆ ಮೂವತ್ತೊಂದು ನಮಗ ನಮ್ಮ ಅಮ್ಮಗೂ ರಜಾ ಸಿಗಲ್ಲ ಅಲ್ವಾ ಹಂಗಾಗಿ ಈ ಒಂದ್ಸಾರಿ ಇವಾಗ ಒಂದೂವರೆ ತಿಂಗಳು ರಜಾ ಹಾಕ್ಬಿಟ್ಟಿದ್ದಾರೆ ಅದಕೋಸ್ಕರ ಒಂದ್ ತಿಂಗ್ಗಳು ಕಂಪ್ಲೀಟ್ ಆಗಿ ಟ್ರಿಪ್ಿಗೆ ಇನ್ನ ಒಂದು ಹದ್ಿನೈದು ದಿನಾ ಸ್ವಲ್ಪ ಅವರಿಗೆ ರೆಸ್ಟ್ ಮಾಡಕ್ಕೆ ಅಂತ
ಹ್ಮ್ ಆದ್ರೆ ಚೆನ್ನಾಗಿರುತ್ತೆ
ಹೌದೌದು
ಹ್ಮ್ ಲಾಂಗ್ ಟ್ರಿಪ್ ಮಾಡ್ಬೇಕು ನೋಡಿ ಈ ತರ
ನಾವವು್ ಮುಂಚೆ ಎಲ್ಲ ಹೋಗ್ತಿದ್ವಕ ರೆಗ್ಯುಲರ್ ಆಗಿ ಕೋವಿಡ್ ಬಂದ್ಮೇಲಿಂದಾನೇ ನಾವು ಬಿಟ್ಟಿರೋದು ಸ್ವಲ್ಪ ಎಲ್ಲಾರ್ಗು ಹೆಲ್ತ್ ಇಶ್ಯೂಸ್ ಆದ್ಮೇಲಿಂದ
ಹ್ಮ್ ಅದೇ ಹೆಲ್ತ್ ಇಶ್ಯೂಸ್ ಇವಾಗ ವಯಸ್ಸ ಆಗ್ತಾ ವಯಸ್ಸ ಆ್ತಾ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ನಾವ್ ಅನ್ಕೊಂತೀವಿ ಎಲ್ಲಾ ಸೆಟಲ್ ಆಗ್ಬಿಡೋಣ ಆಮೇಲ್ ಟ್ರಿಪ್ ಮಾಡೋಣ ಅಂತ ಬಟ್ ಹೆಂಗಗರಾಗ ಟ್ರಿಪ್ ಮಾಡ್ಬಿಡ್ಬೇಕು ಆಮೇಲೆ ಬೇರೆದೆಲ್ಲ ನೋಡ್ಬೇಕಂತ ಇವಾಗ ಅರ್ಥ ಆಗ್ತಾ ಇದೆ
ಹೌದ ಅಕ್ಕ ನಾವವು ನಾನು ಅದೇ ಇಂಟೆನ್ಷನ್ ಇಂದಾನೇ ಜಾಯ್ನ್ ಆಗಿದ್ದೆ ಅಕ್ಕ ಜಾಬ್ಗೆ ಫೈವ್ ಡೇಸ್ ವರ್ಕಿಂಗ್ ಅಂತ ಅಂದ್ರೆ ಎರಡು ದಿನ ವೀಕೆಂಡ್ ರಜೆ ಸಿಗುತ್ತೆ ಸ್ಯಾಟರ್ಡೆ ಸಂಡೆ ಎಲ್ಲಾದ್ರೂ ಎರಡು ದಿನ ಪ್ರತಿ ವಾರ ಹೋಗ್ಬಿಡ್ಬಹುದು ಟ್ರಿಪ್ಗೆ ಅಂತ ಅದು ಜಾಯಿನ್ ಆದ್ಮೇಲೆ ಯಲಿಟಿ ಗೊತ್ತಾಗುತ್ತೆ ಅ ಅದು ಫುಲ್ ಟೈರ್ಡ್ಗೆ ಅದು ಎರಡು ದಿನ ಕಂಪಲ್ಸರಿ ರೆಸ್ಟ್ ಬೇಕು
ಬೇಕು ಹೌದು ಆ ಪ್ರೆಷರ್ಗೆ ಅಯ್ಯೋ ಎಲ್ಲೂ ಹೋಗದ್ಬೇಡಪ್ಪ ಸ್ವಲ್ಪ ನಿದ್ದೆ ಮಾಡ್ಬಿಡಣ ಆಮೇ ಟ್ರಿಪ್ ಮಾಡೋಣ ಅಂತ
ಹೌದು
ನನ್ಗೂ ಟ್ರಕ್ಕಿಂಗ್ ಎಲ್ಲಾ ಇಷ್ಟ ಬಟ್ ಮಕ್ಳಂದ ಬಿಟ್ಟು ಹೋಗ ಯಕ್ಕಾಗಲ್ಲ ಆವಾಗ ಫಸ್ಟ್ ಹೋಗತಾ ಇರ್ಲಿಲ್ಲ ಈಗ್ ಹೋಗಕ ಇಷ್ಟ ಎಲ್ಲಾರ್ನುೂ ನಾನೇ ಕರ್ಕೊಂಡ್ ಹೋಗ್ಬೇಕಾಗುತ್ತೆ
ಹ ಹೌದ ಹೌದು ಮಕ್ಳನ್ನು ಕರ್ಕೊಂಡು ಹೋಗ ಆದ್ರೆ ಸ್ವಲ್ಪ ನಿಮ್ಗೂ ಅಲ್ಲಿ ಮತ್ತೆ
ಅವ್ರನುೂ ಹೊತ್ಕೊಂಡ್ ಹೋಗ್ಬೇಕಲ್ಲ ಮಕ್ಳನ್ ಕರ್ಕೊಂಡ್ ಹೋಗ್ಬೋದು ಒಂದ್ಸಲಿ ಹಂಗೆ ಆಯ್ತು ಆಚೆ ಹೋಗಿದ್ವಿ ತುಂಬಾ ದೂರ ಒಂದು್ ಟ್ರಕ್ಕಿಂಗ್ ಹೋಗಿದ್ವಿ ಹಾ ಓ ಬಟ್ವಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಂದ್ರೆ ಮಕ್ಳು ಎಲ್ಲಾ ಒತ್ಕೊ ಬಂದ್ವಿ ಅದಾದ್ಮೇಲೆ ಟ್ರಕ್ಕಿಂಗ್ ಸವಾಸ ಬೇಡಪ್ಪ ಪ್ಪಾ ಅನ್ ಅನ್ಿಸಬಿಡ್ತು
ಹೌದು ನಮ್ಗೆ ಸುಸ್ತ ಆಗ್ಬಿಟ್ಟಿರತಕ್ಕ ಅದು ವೀಕ್ ಆಗಿರುತ್ತೆ ಬಾಡಿ
ಹ್ಮ್ ಹ್ಮ್ ಟಿಫ ಫನ್ ಮಾಡ್ದೇ ಟ್ರಕ್ಕಿಂಗ್ ಹತ್ಬಿಟ್ವಿ ಹ ಅದನ್ನುೂ ಮೈನ ಪಾಯಿಂಟ್ ಆಯ್ತು ಬರ್ಲೇಬೇಕಲ್ಲ ವಾಪಸ್ ಹೆಂಗಿದ್ರು ಬರ್ಲೇಬೇಕಲ್ಲ ಇರಕ್ ಆಗಲ್ಲ ಊಟ ತಿಂಡಿ ಅಲ್ಲ ಎಲ್ಲೂ ಸಿಗ್ತಾರ್ ಲಿಲ್ಲ ಮತ್ತೆ ಮಗ ಗುನ್ ಎತ್ಕೊಂಡ್ ಬರೋ ಅಷ್ಟರಲ್ಲಿ ಸುಸ್ತ ಆಯ್ು ಇನ್ನೊಂದ್ಸ ಟ್ರ್ಯಾಕ್ ಕಿಂಗ್ ಸವಾಸ ಬೇಡಪ್ಪ ಮಖಂಗೆ ಕರ್ಕೊಂಡು ಅನಿಸ್ಬಿಡ್ತು
ನಿಜ ನಿಜ ಹಂಗೆ ಆಗ್ಬಿಡ ನಮ್ಗೆ ಇವಾಗ ಒಂದ್ಸಾರಿ ನಾವು ಇದು ನೇತ್ರಾವತಿ ಎಲ್ಲಾರೂ ಹೋಗಿದ್ವಲ್ಲಾಕ್ಕ ಹೋದಾಗ ಸಾಾಕ ಆಗ್ಬಿಟ್ಟತಿ ಯಾಕಾದ್ರೂ ಬೇಕಿ ಟ್ರಿಪ್ ಗುಡ್ಡ ಆಗ್ತದ ಅಂತ
ನನ್ ತಮ್ಮೇಗಿಸ್ತಾ ಇರ್ತ ನೀನ್ತ್ತ ಹತ್ತಲ ನೀನ್ ಹತ್ತಲ್ಲ ನೀನ್ ಹತ್ತಲ್ಲ ನಾನು ಫಸ್ಟ್ ನಾನು ಕರ್ಕೊಂಡ್ ಹೋಗು ನಾನು ಹತ್ತಿಲ್ಲ ಅಂದ್ರೆ ಬೇಕಾರೆ ಅರ್ಧಕ್ ನಾನು ಇಳ್ಕೊಂಡ್ಂಬರ್ತೀನಿ ನೀ ಹತ್ಕೊಂಬ ಫಸ್ೇ ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ ನನ್ನ ಅಂತ ಎ ಅಮ್ಮಿ ಅಮ್ಮಿ ನದಾವನು ಅ ಸುಮನೆ ರಾಮೀ ಹ ನೀನ್ ಅತ್ತಲ್ಲಾ ನೀನ್ ನೋಡ್ ಬಿಿಟ್ರೆ ಅಷ್ಟೇ ನೀನು ಅಂತಾನೆ ನೋಡಿಲಿ ಹೆಂಗತ್ತತವ್ರ ಎಷ್ಟು ಕಷ್ಟ ಬೀಳ್ತವ್ರ ಅಂತ ಇಲ್ಲಮ್ಮ ನಮ್ಮ ಮನೇಲಿ ಏನಾಗತ್ತೆ ಗೊತ್ತಾ ಫ್ಯಾಮಿಲಿ ತುಂಬಾ ದೊಡ್ಡ ದು ನಮ್ಮ ಮನೇಲಿ ಹದ್ನೈದು ಜನ ಒಟ್ಟಿಗೆ ಸೇರಿದ್ರೆ ಅದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಅವ್ರಿಗೆಲ್ಲಾರ್ಗು ಅಡ್ಗೆ ಮಾಡಕ್ ಬರಲ್ಲ ಹ ಮಾಡ್ತಾರೆ ಬಟ್ ಟೂ ತ್ರೀ ಮೆಂಬರ್ಸ್ಗೆ ಆ ಫ್ಯಾಮಿ ಫ್ಯಾಮಿಲಿಿಗೆ ಮಾತ್ರ ಅಭ್ಯಾಸ ಸಾಾಗಬ್ರಿದೆ ನಾನ್ ಆದ್ರೆ ಎಲ್ಲರಿಗೂ ಮಾಡಾಕ್ತೀನಿ ಹ್ಮ್ ಅದಕ್ಕೆ ಎಲ್ಲೂ ಟ್ರಿಪ್ ಹೋದ್ರೆ ಇಡೀ ಫ್ಯಾಮಿಲಿ ತುಂಬಕೊಂಡ್ ಹೋಗ್ತಿವಿ ಇಲ್ಲಾಂದ್ರೆ ಇಡೀ ಫ್ಯಾಮಿಲಿ ಮನೇಲಿ ಇರ್ತೀವಿ
ಆದ್ರೂ ಅಕ್ಕ ಇವಾಗೇ ನಮ್ಗೆ ಸ್ವಲ್ಪ ಹೆಲ್ತ್ ಚೆನ್ನಾಗಿರದ್ರಲ್ಲೇನೆ ಹೋಗಿ ಸುತ್ತಾಡ್ಕೊ ಬಂದ್ಬಿಡ್ಬೇಕ ಅಕ್ಕ ಆಮೇಲೆ ಇವಾಗ ಮ ಅನೋವು ಅದು ನೋವು ಅಂತ ಸ್ಟಾರ್ಟ್ ಆಯ್ು ಅಂದ್ರ ಇವಾಗ ನಾವು ಅಮ್ಮಂದ ಅದೇ ಅಕ್ಕ ಇವಾಗ ಅವ್ರಿಗೆ ನೀ ಪೆನ್ಸ್ ಸಿಚುವೇಷನ್ ಅಲ್ಲಿ ಇದೆ ಅದ್ಕೋಸ್ಕರ ಇವಾಗೆ ಟ್ರಿಪ್ ಹೋಗಿ ಬಂದ್ಬಿಡೋಣ ಆಮೇಲೆ ನಡಿಯಕ್ ಬರಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅಂತ ನ ಅಮ್ಮನ್ಗೂ ಈ ತರ ಟ್ರಿಪ್ಸು ಅದು ಇದು ಅಂತಂದ್ರೆ ಜಾಸ್ತಿ ಇಷ್ಟ ಆಗ್ದೆ ಮುಂಚೆಲ್ಲ ನಾವು ಹೋದ್ರೆ ಫಿಫ್ಟೀನ್ ಡೇಸ್ ಪ್ರತಿ ಸಮ್ಮರ್ಗೆ ಹೋಗ್ತಿದ್ವ ನಮ್ದ್ ಅವಾಗ ಸ್ಕೂಲ್ ರಜಾ ಇರ್ತಿತ್ತ ಅಲ್ವಾ ಪ್ರತಿ ಸಮರ್ ಹದ್ನೈದ ಹತ್ತರಿಂದ ಹದ್ನೈದು ದಿನ ಫಿಕ್ಸ್ ಪ್ರತಿ ವರ್ಷ ಎಲ್ಲಾ ಫ್ಯಾಮಿಲಿ ಎಲ್ಲಾರೂ ಹೋಗ
ಮನೇಲಿ ಪೇಶನ್ಸ್ ಇದೆ ಹೋಗ್ಬೇಟ್ರೀಪ್ ಮಾಡ್ಬೇಕು ಆಚೆ ಹೋಗ್ಬೇಕಂತ
ನಮ್ಮ ಮನೇಲೆ ಎಲ್ಲಾ ತುಂಬಾ ಕ್ರೇಜ ಇದೆ ಅಕ್ಕ
ಅಂತ ನಮ್ಮ ಮನೇಲಿ ಏನಂದ್ರೆ ಅಯ್ಯೋ ಇಲ್ಲಿಂದ ಅಲ್ಲಿಗೆ ಯಾಕಪ್ಪ ಹೋಗ್ಬೇಕು ಓ ಅನ್ನೋ ತರ ಇಲ್ಲೇ ನೇಮ್ಡಿಯಾಗಿ ಊಟ ಮಾಡ್ಕೊಂಡ್ ಮಂದಿ ಇದ್ ಬಿಡ ಅಂದ್ರೆ ರೇಷ್ಟಟ್ ಮಾಡ್ಬಿಡಣ ಅಂತ ನಮ್ ಫ್ಯಾಮಿಲಿ ಏನಂದ್ರೆ ಅಗ್ರಿಕಲ್ಚರ್ ಫ್ಯಾಮಿಲಿ ಅಲ್ವಾ ಫುಲ್ ಮೈ ತುಂಬಾ ಕೆಲ್ಸ ಮಾಡು ಹೊಟ್ಟೆ ತುಂಬಾ ಊಟ ಮಾಡು
ಒಂದ್ ಕಣ್ಣಿದ್ದೇ ಮಾಡಳು
ಅಷ್ಟೇ
ಹ ನಮ ಅಂದ್ರೆ ನಾವವು ತುಂಬಾ ಲಾಂಗ್ ಹೋಗ್ತಿದ್ವಲ್ಲ ಅಕ್ಕ ಕಂಪ್ಲೀಟ್ ಆಗಿ ಸಿಲಿಂಡರು ಅಡ್ಗೆ ಮಾಡಕ್ ಬೇಕಾಗಿರೋ ಸಾಮಾನು ಪ್ರತಿಯೊಂದು ತಗೊಂಡ್ ಹೋಗ್ತಿದ್ವಿ ಎಲ್ ಬೇಕು ಅಲ್ಲಿ ಕಾ ಲ್ಲಿ ನಿಲ್ಲಿಸತಿದ್ವಿ ನೀರ್ ಇದಲ್ಲಿ ಅಡಗೆ ಮಾಡ್ಕೊಂತಿದ್ವಿ ತಿಂತಿದ್ವಿ ಹೋಗಿ ಇ
ಹ್ಮ್
ಅದೇ ನಮ್ಗೂ ಇವಾಗ್ ಹಂಗೆ ಬರ್ತಿರೋದಕ ಅದಕ್ಕೆ ಹೋದ್ಸರಿ ಸಕಲೇಶ್ಪುರ ಹೋದಾಗುನು ಚಿಕ್ಕ ಸಿಲೆಂಡ್ರ ಎತ್ಕೊಂಡ್ ಹೋಗಿದ್ವಿ
ಹ್ಮ ಚೆನ್ನಾಗಿತ್ತ ಟ್ರಿಪ್ಪು
ತುಂಬಾ ಚೆನ್ನಾಗಿತ್ತು ಕದು ಅದೆಲ್ಲಾ ಅಂದ್ರೆ ಅ ದು ಹದಿಯ ರಿವರ್ ಮುಂದೆ ಅಡಗೆ ಮಾಡ್ಕೊಂಡು ತಿನ್ನೋದ ನಂತರ ಫುಲ್ ನೆಕ್ಸ್ಟ್ ಲೆವೆಲ್ ಕಲ್ ಒಂದಂಗ ಇತ್ತು ನಮ್ಗೆಲ್ಲ
ಹೌದೌದು ಅದು ನಮ್ಗ ಅಭ್ಯಾಸ ಆಗ್ಬು ಇದೆ ನಮ್ಮ ಫ್ಯಾಮಿಲಿ ಹೋದಾಗ ಹಂಗೇನೆ ನಾವು ಎಲ್ಲ ತಗೊಂಡ ಹೋಗಿ ಆತಿವಿ ಜೊತೆಗ್ ಬೇಕಾರೆ ಅಡ್ಗೆ ಬ್ರರಿ ಸಿಕ್ಕಿದ್ರೆ ಅವ್ರೂ ಕರ್ಕೊಂಡ ಹೋಗ್ತೀವಿ ಹ ಕೇರಳ ಟ್ರಿಪ್ ಹೋದಾಗೆಲ್ಲ ಹಂಗೇನೆ ಎಲ್ಲಾ ಜೊತೆಗ ಆಗ್ತ ಕಕೊಂಡು ಹೋಗ್ಬಿಡದು
ನೀವೆ ಎಲ್ಲೆಲ್ಲಿ ಹೋಗಿದೀರ ಅಕ್ಕ ಟ್ರಿಪ್ಪು
ನಾವವು ರೀಸೆಂಟ್ ಅಂದ್ರೆ ನಮ್ಮ ಪಾಪು ಆದ್ಮೇಲೆ ಗೋವಾ ಟ್ರಿಪ್ ಅಷ್ಟೆ ಲಾಸ್ಟ್ ಕೋವಿಡ್ ಆದ್ಮೇಲೆ ಕೋವಿಡ್ ಆದ್ಮೇಲೆ ಗೋವಾ ಟ್ರಿಪ್ ಆಮೇಲೆ ಸಕಲೇಶ್ಪುರ ಸೈಡು ಆಮೇಲೆ ಕೇರಳ ತಮಿಳ್ನಾಡು ನಮ ಸ್ಟೇಟ್ ಅಲ್ಲೇ ಜಾಸ್ತಿ ಧರ್ಮಸ್ಥಳ ಕುಕ್ಕೆಸುಬ್ರಹ್ಮಣ್ಯ ಧರ್ಮಸ್ಥಳ ರೆಗ್ಯುಲರ್ ನವು
ಹ್ಮ
ಹ್ಮ್ ಆಮೇಲೆ ಹೊನ್ನಾವರ
ಹಾ ಹಾ
ಆ ಕಡೆ ಎಲ್ಲ ಹೋಗಿದ್ವಿ
ಹ್ಮ್
ನಮ್ಗೆ ಫೇವ್ರೇಟ್ ಅಂದ್ರೆ ಯಣ ಹ
ಹಾ ಹಾ ಹಾ ಹಾ ಸರಿಯಕ್ಕ ಹ್ಮ ಹ ಬಾಯಕ್ಕಾ